ಹಲೋ ನಮ್ಸ್ಕಾರ ಸಿಕ್ಕ
ಹಾ ನಮಸ್ತೆ ಹಾ ಸರ್ ಆರಾಮ್ ಇದೆಯಾ ಹ ನಾನು ಆರಾಮ್ ಇದೀನ್ ನೋಡು ಏನ್ ಮಾಡಕತ್ತಿ ಟಿಫನ್ ಆಯ್ತಾ
ಆಯ್ತಾ ನಿಮ್ದ ಡಿಫನ್ ಆಯ್
ಹಾ ನಂದು ಜಷ್ಟ್ ಆಯ್ತು ಏನ್ ಮಾಡ್ಕೊಂಡಿದ್ರಪ್ಪಾ ಕಾಲೇಜಲ್ಲೋಗ ಕಾಲೇಜ್ ಹೋಗಿರಾ ಏ ಕಾಲೇಜಿಗೆ ಹೋಗಿದ್ರಪ್ಪಾ ಅಂತಂದ್ರೆ ನಾನ್ ಡಿಗ್ರಿ ಮಾರ್ಸ್ ಕಾದರು ತಗೊ ಬರ್ರಪ್ಪಾ ಹಾ ನಾ ಇನ್ನ ತಗೊಂಡೆ ಬಂದತೀರಿ ಎರಡು ವರ್ಷ ಆಯ್ತು
ಹೌದಾ ಹ ಪ್ರಿನ್ಸಿಪಲ್ ಇಲ್ಲಕ್ಕರ ಸರ್ ಇಲ್ಲಕ್ಕ ಅ ಲ್ಲಿ ಹೊರಗಡೆ ಹೋಗಿದ್ದಾರೆ
ಹಾ ಹಾ
ಅ ನಾಳೆ ಬರ್ಬೋದ ಅಕ್ಕ ಸರ್ ಬಂದ್ಮೇಲೆ ಹೇಳ್ತ್ನಕ
ಹಾ ಸರಿ ಹಗೆ ಮಾಡು ಬಟ್ ಇದ್ರೆ ತಗೊಂಡ್ ಬಾ
ಹಾ ಆಯ್ತ ತಗೋ ಅಕ್ಕನ ಡುಗರಿ ಮು ಎಷ್ಟು ವರ್ಷ ಆಯಿತು
ಹ ಎರಡು ವರ್ಷ ಆಯ್ತು ಹ್ಮ್ ಎರಡು ವರ್ಷ ಆಯ್ತು ಬಟ್ ತಗೊಂಡಿಲ್ಲ ನಾನ್ ಬೇರೆ ಊರಲ್ಲಿ ಇದ್ನೆಲ್ಲ
ಹೌದ ಅಕ್ಕ ಎಲ್ಲಿದ್ದರ ಅಕ್ಕ ಇವಾಗ
ನಿ ಮೊದಲು ಬೇರೆೆಯವಊರಾಗ ಹೋಗಿದ್ನಲ್ಲ ಅದಕ್ಕೋಸ್ಕರ ತಗೊಳೋದ ಆಗ್ಲಿಲ್ಲ ಬಟ್ ಟ್ ಎಲ್ಲದ ಕೆಲ್ಸಕ್ಕದ ಹೋಗ್ಬೇಕಾಗಿತ್ತಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡ್ತಿದ್ದೆ ಅಂದ್ರೆ ಜಝೆರಾಕ್ಸ ಯೂಸ್ ಮಾಡ್ತಿದ್ದೆ
ಹಾ ಹಾ ಅಕ್ಕ ಪ್ರಿನ್ಸಿಪಲ್ ಇಲ್ಲ ಅಕ್ಕ ಹೊರಗೆ ಮೀಟಿಂಗ್ ಹೋಗಿದರೆಅವರು
ಹಾ ಹಾ ಹಾ
ಬರ್ಬದ
ಹಾ ಏನ್ ಮಾಡ್ಕೊಂಡಿ ಡಿಗ್ರಿಗಿ
ಬಿ ಯಕ
ಬಿ ಯಾಮಾಡ್ಕೊಂಡಿಯ ಹಾ ಚಲೋ ಆಯ್ತ್ ತೊಗೊ ಆಯ್ತಗೋ ಹಂಗ ಬಿ ಎ ಮಾಡಡ್ಕೊತಿದ್ದಿ ಹಂಗ ಮುಂದ್ ಬರ್ತ ಬರ್ತಾ ಹಂಗೆ ಅದೇನಂತಾರ ಹ್ಮ್ ಇದು ಮಾಡ್ಕೊ ಬಿಡು ಹಂಗ ಎನ್ ಸ್ ಆ ಎಲ್ಲ ಹ ಹೇಳ್ ತರ ಅದ್ರ ನ ಇನ್ ವಲಾ ಬಿಡು ಎಲ್ಲದಕ್ಕೂ
ಹೌದಾಗ ಎನ್ ಎಸ್ ಸಿ ಕ್ಯಾಪ್ ಇರ್ತ ಏನಕ
ಎಸ್ ಕ್ಯಾಂಪು ಆರ್ ಎಸ್ ಎಸ್ ಎಲ್ಲಾ ಇರ್ತೈತ್ ನೋಡ್ ಒಂದೊಂದು ಬಿಡಲ್ಲ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಂತಾರ
ಹೌದಕ್ಕ ಮೊನ್ನೆ ಮಾಡಿ ಬಂದು ನಾನು ಅಡ್ಮಿಷನ್ ಹ್ಮ
ಏ ಚೆನ್ನಾಗತಿ ಬಟ್ ಮೊದ್ಲಿನಕಿಂತ ಇವಾಗ ಬಾಳಷ್ಟು ಕಂಪಲ್ಸರಿ ಬರ್ಬೇಕು ಕಂಪಲ್ಸರಿ ಇದು ಮಾಡ್ಬೇಕು ಕಂಪಲ್ಸರಿ ್ರೆಂಡ್ ಆೇ ಬೇಕು
ನೀವ್ ರೆಗ್ಯುಲರ್ ಹೋಗ್ಬೇಕ ಅನಕ
ತ್ತ
ಹೌದ ನಾನ ಪೆಿ ಡಕ್ಯುಮೆಟ್ ತದಲ್ಲ
ಹಾ ಹ ಇಲ್ಲ ಇಲ್ಲ ಬಾಳ ಸ್ಟ್ರಿಕ್ ಆಗೇತಿ ಮೊದ್ಲಿನಂಗಿಲ್ಲ ಮೊದ್ಲ ನಮ ಹೇಳ ಪ್ರಿನ್ಸಿಪಲ್ ಇದ್ದಿದ್ದಿಲ್ಲ ಪ್ರಿನ್ಸಿಪಲ್ ಮ ಇನ್ಚಾರ್ಜ ಇನ್ಚಾರ್್ ತಗೊಂಡಿದ್ರು ಬೇರೆಯವರು ಸುಮ್ ಅದ್ರ ಅಂಡರ್ ನಡತಿತ್ತು ಸುಮ್ ಸೈಲೆಂಟ್ ಆಗಿದ್ವಿ ಎಲ್ಲರೂ ಅಂದ್ರೆ ಯಾರು ಏನು ಅಂತಿದ್ದಿಲ್ಲ ಯಾವ ಬೇಕಾದ್ರ ಹೋಗ ಹೋಗ್ಬೋದು ಯಾವಾಗ್ ಬೇಕಾದ್ರೂ ಬರ್ಬೋದು ಅಸಲ್ ಟೀಚರ್ಸ್ ಇರ್ಲಿಲ್ಲ ಅಲ್ಲಿ ಅಸಲ್ ಇದ್ದಾಗ
ಇವಾಗ ಬಾಳ ಜನ ಇದ್ರಕ್ಕ ನಮ್ಮ ಮನೆ ಹೋಗಿದನಾ ಆಫೀಸ್ ರೂಮ್ ಅಲ್ಲಿ ಕುಂತಿದ್ರ ನಿಂದು ಯಾವರು ಏನ್ ಏನ ಅಂತ ಎಲ್ಲಾ ಡಿಟೇಲ್ ಕೇಳಿಸಸ್ರ ಹೇಳಿದೆೆ ನಾನು
ಹಾ ಹಾ ನೋಡ
ಏಕ್ ಚಂದಾಗ ಮಾತಾಡಂಗಿಲ್ಲ ದೊಡ್ಡವರಿಗೆ ರೆಕ್ಸ್ಪೆಕ್ಟ್ ಕೊಡ್ಬೇಕು ಸಣ್ಣವ್ರರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಯಾರಿಗೆ ನೋಡಂಗಿಲ್ಲ ಮಾಡಂಗಿಲ್ಲ
ಹ್ಮ ಎಲ್ಲಾ ರೂಲ್ಸ್ ರೂಲ್ಸ್ ರೆಗ್ಯುಲೇಷನ್ ನೋಡ ಎಲ್ಲದಕ್ಕೂ ರೂಲ್ಸ್ ರೆಗ್ಯುಲೇಷನ್
ಕ
ಹೇ ಬಹಳ ಸ್ಟ್ರಿಕ್ ಐತಿ ಬಟ್ ಹುಷಾರಾಗಿ ಮೇಂಟೈನ್ ಮಾಡ್ರಿ ನೋಡು ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ರ ಪ್ಪ ಅಂದ್ರೆ ನಮ್ ಅವರು ನಮ್ಗೆ ಎದಕ್ಕಾದ್ರು ಒಂದ್ ಹೆಲ್ಪ್ ಆಗ್ತಾರಲ್ಲ
ಹ್ಮ್ ಅವ್ರ ಅಂದ್ರ ನೀವ್ ಹೆಂಗಿರ್ತಿೀರಿ ಹೆಂಗಿರ್ತತಿರಿ ನಾವು ಅಂತಂದ್ರಕ್ಕ
ಹಾ ಅಷ್ಟೇ ನೀವ್ ಹೆಂಗ ಇರ್ತೀರಿ ಹಂಗ ನೀವು ಚೊಲೋ ಇದ್ರಪ್ಪ ಅಂದ್ರೆ ಚಲೋ ಕೆಟ್ಟ
ಹ್ಮ್ ಹ ಅವ್ರ ಹೇಳುದ್ರಕ್ಕ ಎಲ್ಲಾ ಕಡೆಷ್ಟಿಕ್ಕಂತಕ್ಕ ಮನ್ಯ ಪಿ ಯುಸ ಮ ಇದು ಸ್ವಲ್ ಕೆಲಸ ತ ಪಿ ಯುಸಿ ಕಾಲೇಜ್ ಹೇಗಿದಿನಾ
ಹ್ಮ
ಹಾಗ ಸಿಕ್ ಮಾಡಕ ಹದ್ರಾಗ
ಅಲ್ಲಿನು ಹೊಸ ಪ್ರಿನ್ಸಿಪಲ್ ಬಂದಾರಂತಪ್ಪ
ಹ ಹಗ ಹ ಹೊಸ ಪ್ರಿನ್ಸಿಪಾಲ್ ಬಂದಾರಕ್ಕ ಅವರು ಬ ಅಷ್ಟ ಚಿಕ್ಕ ದರ ಅಂದ್ರೆ ಮೊದ್ಲಂಗ ಇಲ್ಲಕ ಯಾವ ಕಾಲೇಜ್ಗಳುಸ್ ಯಾಕಂತ ಕೇಳಕ ಬರ್ತ ಬರ್ತಾ ಬರ್ತಾ ಈಗ ಇದಲ್ಲಗತ್ತಲ್ಲ
ಹ್ಮ ಏನು
ಬರ್ದ ಬಾರ ಎಲ್ಲಿ ಇವಾಗ ಎಷ್ಟು ಕಾಲಕೂತಕ ಹುಡುಗರು ಹಂಗ ಬೇ ಕಡಲ್ಲಯವಾ
ಹಾ ಇನ್ನ ಒಂದ ಏನಂದ್ರೆ ಎಲ್ಲಾ ್ರೆಂಡ್ಸ್ ಎಲ್ಲಾನು ಅಂದ್ರೆ ಇವಾಗೆಲ್ಲಾ ನಾವ ಏನಾದ್ರು ಆಸಿಡ್ ಅಂಕ ಮಾತಾಡಿದ್ರಪ್ಪಾ ಅಂತಂದ್ರರು ಸ್ಕೂಲ್ ಎಲ್ಲಾನು ಪೂರ ಫುಲ್ ಹೈ ಎಲ್ಲಾನು ಅಲರ್ಟ್ ಆಗ್ಕತೈತಿ ಅಂದ್ರೆ ಎಲ್ಲ ಕಡೆೆಯೂ ಚೆಿಂಗ್ ಬರ್ತಾದೆ ಇದಾವಲ್ಲ
ಹ್ಮಕ ಅವ್ರ
ತರಲ್ಲ ಹಂಗಾಗಿ ಎಲ್ಲಾನೂ ರೂಲ್ಸ್ ಬಹಳ ಸ್ಟ್ರಿಕ್ ನಡಕತ್ತದ ಮೊದ್ಲು ಹೆಂಗಿತ್ತು ಒಂದ್ ಸ್ವಲ್ಪ ಸ್ಟ್ರಿಕ್ ಇತ್ತ.
ಇಲ್ಲಲ್ಲ ಪ್ರತಿ ಹ್ಮ ಪ್ರತಿೊಂದು ಹ್ಮ ಈಗ ಇವಿನ ಕಾಲಕ್ಕ ಪ್ರ ಒಂದು ಏನ್ ಇದುನ್ ಇನ್ಕ್ವೈರಿ ಮಾಡಕೊತರ ಕಾಲೇ್ನಲ್ಲಿ ಹ್ಮ್ ಪ್ರತಿಯೊಂದಕ್ಕೂನು ಇದಕ್ಕೆ ಅಂತಂತಲ್ಲ ದೊಡ್ಡ ವಿ ಶಾಲಿ ಚಿಕ್ಕ ವಿಷ ಸಮಾಮಂಜಲ ಕ ಪ್ರತಿಯೊಂದಕ್ಕೂ ಇನ್ವ ಇನ್ಕ್ವೈರಿ ಮಾಡುತ್ತೆ ಅಂತ ಹೇಳುತ್ತ ಹುಡುಗರಲ್ಲಿ ಹುಡುಿಯರ ತಂದೆ ತಾಯಿ ವರ್ಷೆ ಬಂದಿರ್ತರಲ್ಲ ಸರ್ಗಳು ಹೊರ ಸರ್ ಕ ತಿತರು ಹ ಹಂಗ ನೋಡ್ರಿ ನಾವ್ ಮಕ್ಳು ಕಲ್ರಿ ಮಿ ಅಂತ ಅಂತರ್ಲಕ್ಕ ಯಾವ್ದೇ ಏನ್ರ ಅಂದ್ರ ಸ್ವಲ್ಪ ಬಾಳ ಇ ಇದು ಇ ತಗ್ ಬಿಡ್ತಾರ ರಿಯಾಕ್ಷನ್
ಹಾ ಹಾ ಬರೋಬ್ಬರಿ ಐತೆ ಹ್ಮ್ ಇನ್ನೊ ಒಂದ ಏನಂದ್ರೆ ಅಂಗ್ರಿಕ್ ಇತ್ತು ಇತ್ತಪ್ಪಾ ಅಂತ್ರ ಎಲ್ಲಾ ಸ್ಟೂಡೆಂಟ್ಸ್ ಬರ್ತಾರೆ ಕಾಲೇಜಿಗೆ
ಹಾ
ಹಾ ಇಲ್ಲ ಅಸೈನ್ಮೆಂಟ್ ಸಿಕ್ತ ಸಿತಾವ ಚೆ ಮಾರ್ಸೋಣ ಸಿಕ್ತಾವ ಹಾ ಇದ್ರಲ್ಲಿ ಇಷ್ಟು ಕಿಡಕತ್ತಾರ ಅವ್ರು
ಈಗ ವರ್ಕ್ ಮಾಡ್ಬೇಕಕ್ಕ ನೀವ ಇದ್ದಾಗ ನೀವ ಇದ್ದ ವರ್ಕ್ ಮಾಡಿಲ್ಲಕ್ಕ ಈಗೆಲ್ಲ ವರ್ಕ್ ಮಾಡ್ಸ ಮಾಡಕಚಾ
ಏ ನಾವ ಇದ್ದಾಗ ಏನು ಇರ್ಲಿಲ್ಲ ಸೊ ಎಲ್ಲ ನೀನ್ ಕೇಳ್ಬೇಕಾಗಿ ಯಾರಿಗಾದ್ರು ಕೇಳಿ ನಾನಿಲ್ಲಾ ನಿಮ್ಮ ಅಣ್ಣಾನೇ ಓದಿದಾರ ಪ್ರೃತಿಯಗಿದ್ದಿಲ್ಲ ಯಾರ್ ಬೇಕಾದ್ರೂ ಬರ್ಬೋದು ಯಾರ್ ಬೇಕಾದ್ರೂ ಬಿಡ್ಬೋದು
ಈಗರ್ಲಕ್ಕ ಈ ಇವಾಗ ಹ್ಮ್ ಇವಾಗ ಐಡಿ ಕಾರ್ಡ್ ಪಿಸ್ ಮಾಡ್ರ್ಬೇಕ ಅಂತ ಗ ಕಡಲಿ ಡ್ರೆಸ್ಸು ಹ ಮತ್ತೆ ಅವರಿಗೆ ಗೊತ್ತಾಗಬೆಕ್
ಹಾ ನೋಡ್ ಎಷ್ಟು ಸ್ಟ್ರಿಕ್ ಆಗೇತ್ ನೋಡ
ಹತ್ತ
ಮೊದಲು ಯಾರು ಹೇಳೋರ ಇದ್ದಿದ್ದಿಲ್ಲ ಕೇಳೋರು ಇದಿದ್ದಿಲ್ಲ ಇವಾಗ ನಮ್ ಮೊದ್ಲು ಇನಿಫರ್ ಸಮೇತ ಇದಿದ್ದ ಇದಿಲ್ಲ ನಮ್ ಕಾಲೇಜ್ಗಳಿಗೆ
ಈಗ ಇನ್ಫಾರ್ಮ್ ಆಕ್ಲೇಬೇಕುಂತ ಕ
ನಿಜಿದ್ದಿಲ್ಲ
ಹ್ಮ್ ಪ್ರತಿಯೊಂದ್ ದಿನ ಬಂದ್ರು ಕೂಡ ಡ್ರೆಸ್ ಹಾಕೊಂಡೆ ಬರ್ಬೇಕಂತ ಒಳ್ಳೆಗಕ
ನೋಡ ಹಬ್ಬಾ ಹೆಂಗೈತ ನೊಡ್ ನಾವಿದ್ದಾಗ ಏನ್ ಯೂನಿಫಾರ್ಮ್ ಯಾರು ಕೇಳ್ತಿದ್ದಿಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಅಸಲ್ ಇದ್ದಿದ್ದೇ ಇಲ್ಲ ಯೂನಿಫಾರ್ಮ್ ಹ್ಮ್ ಐಡೆಂಟಿ ಕಾರ್ಡ್ ಇದಿದ್ದಿಲ್ಲ ಡ್ರೆಸ್ ಕೋಡ್ ಇರ್ಲಿಲ್ಲ ಅವ್ರೀ ಮಾಡ್ಸಿದ್ದಿಲ್ಲ ನಮ್ಗೆ ಡ್ರೆಸ್ ಕೊಡಿದ್ದಿದ್ದಿಲ್ಲ ಅಸಲ್
ಇವಾಗ ಏನ ತಗೋಬ ಇಲ್ಲಿ ಅಂಗಡಿ ಯಾವ್ದ್ ಅಂಗಡಿಗಳ ಅರಕ ಅಂಗಡಿಗ ತಗೊಂಡ್ವಿಗೆಸಿ ಡ್ರೆಸ್ ಬಲಿಸಿ ಆಕೆ ಬರೋಬೆಕ್
ತಗೋರಿ ತಗೋರಿ ಬಾಳ ಸ್ಟ್ರಿಕ್ಟ್ ನಡಿತೈತಿ ತಗೋರಿ ಕ್ಲಾಸ್ ಅಟೆಂಡ್ ಆಗ್ರಿ ಬಟ್ ನೀ ಆರ್ಟ್ಸ್ ಮಾಡಿದ ಎಲ್ಲ ಚಲೋ ಆಯ್ತು ಟಕ್ಸ್ಟ್ ಬುಕ್ಸ್ ಎಲ್ಲಿ ತಗೊಳಕ್ ಟೆಕ್ಸ್ಟ್ ಬುಕ್ಸ್ ಅಲ್ಲೇ ಲೈಬ್ರರಿದಾಗ ಕೊಡ್ತಾರ
ಹ ಎಲ್ಲಾ ಕಾಲೇಜ್ ನಾಗೆ ಕೊಡ್ತಾರೆ ಟೆಕ್ಸ್ಟ್ ಬುಕ್ಸ್ ಎಲ್ಲಾ ಲೈಬ್ರರಿ ಆಗಿರ್ತಾವ ನೀ ಜಲ್ದಿ ನಿನ್ ಕಾಲೇಜ್ ಸ್ಟಾರ್ಟ್ ಆಗಿದ ತಕ್ಷಣ ಸರ್ ಗಳು ಯಾವ್ ಟೆಸ್ಟ್ ಬುಕ್ ಯೂಸ್ ಮಾಡ್ತಿರ್ತಾರಲ್ಲಾ ಆ ಟೆಕ್ಸ್ಟ್ ಬುಕ್ ನ ಫೋಟೋ ಹಡ್ಕೋ ಫೋಟೋ ಹುಡ್ಕೊಂಡು ಸಡನ್ ಆಗಿ ಲೈಬ್ರರಿ ಹೋಗಿ ಟೆಕ್ಸ್ಟ್ ಬುಕ್ ತೊಗೋರಿ ಯಾಕಂದ್ರೆ ಜಾಸ್ತಿ ಇರಲ್ಲ ಒಂದ್ ಐದ್ ಬುಕ್ಕ ಇಲ್ಲ ಆರ್ ಬುಕ್ಕ ಅಷ್ಟೇ ಇರ್ತವ
ಹೌದಾಗ ಅಕ್ಕ ಬುಕ್ಕ ಕೊಡ್ತಾರೆ ನೀಲ್ಲಾ ಫೋಟೋ ಹೋಗಬೇಕ್ ನಾವು
ಅದು ಅವ್ರದ ಅವ್ರದ್ದ ಬುಕ್ ಅವ್ರರು ಯಾವ ಬುಕ್ ಹೇಳಕತಾರ ಅಂತ ಹೇಳಿ ಎಷ್ಟಟ್ ಫೋಟೋ ಹಡ್ಕೊ ಫೋಟೋ ಹುಡ್ಕೊಂಡು ಲೈಬ್ರಗ್ ಹೋಗಿ ಲೈವ ಹೋಗಿ ಇದು ಕೊಡ್ರಿ ನನಗ ಅಂತ ಕೇಳ್ರಿ ಕೇಳಿದ ತಕ್ಷಣ ಕೊಡ್ತಾರೆ ಯಾಕಂದ್ರೆ ಶಾರ್ಟೇಜ್ ಇರ್ತ ತ ಬುಕುಗಳು ಒಂದ್ ಐದು ಬುಕ್ ಇಲ್ಲ ಆರು ಬುಕ್ ಕಷ್ಟೇ ಇರ್ತವ ಯಾರ್ ಬಂದು ಹೋಗ್ಬಿಡ್ತಾವ್ ಮುಗಿತವ್ ನಮ್ ಮತ್ ಮತ್ತ ಸಿಗಲ್ಲವ ಬುಕ್ಕಗಳು ಎಲ್ಲಿ ತಗೋಬೇಡ
ಗಾರ್ಡ್
ಲೈಬ್ರೆರಿಗ ಇರ್ತವ ಜಲ್ದಿ ನಿನ್ ಕಾಲಜ್ ಸ್ಟಾರ್ಟ್ ಆಗಿತ್ತ ತಕ್ಷಣ ಯಾರ್ ಜೊತೆ ಸರ್ ಸರ್ ಸ್ವಲ್ ನಿಮ್ ಬುಕ್ ಕೊಡ್ರ ಫೋಟೋ ಹುಡ್ಕೊಂತೀನಿ ನಾನು ಇಂತ ತರಿಸಸ್ತಿಂದ್ರಿ ನಿನ್ ಸುಮ್ಮ್ನೆ ಇಂಗ್ ಹೇಳ್ಬೇಕು ಹೋಗಿ ಲೈಬ್ರೆರಿಗ್ ಹೋಗಿ ಹುಡುಕ್ಬೇಕಿಂತವೆ ಎಲ್ಲ ಬುಕ್ಕಗಳು
ಹು ಅಕ್ಕ
ಬೆಟರ್ ಇನ್ ಲಕ್ ಪಟಕನ ಎಲ್ಲಗ ತಗೊಳ್ಳ ಕಿಂತ ಮುಂಚೆ ನೀನ ಸಿಕ್ತ ಅಂದ್ರೆ ಚಲೋ ಇಲ್ಲಪ್ಪ ಅಂದ್ರ ಖಾಲಿ ಆಗ್ಯವಂತ ಅರ್ತ
ಹ್ಮ್ ಖಾಲಿ ಆಗ್ಯವ ಮತ್ ನಿಮ್ ಬೇರೆ ಕಡೆ ಹೋಗಿ ತಗೊ ಬರ್ಬೇಕು
ಹೌದೆನ್ನಕ್ಕ
ಹ್ಮ್ ಹಿಂ ನಾನು ಎಲ್ಲ ಟೆಕ್ಸ್ಟ್ ಬುಕ್ಸ್ ಎಲ್ಲೂ ಹೊರಗಿಂದ ತಗೊಂಡಿಲ್ಲ ಎಲ್ಲ ಲೈಬ್ರರಿಗೆ ತಗೊಂಡಿದ್ದು ಮೂರು ವರ್ಷನು
ಮೂರು ವರ್ಷಕ್ಕೆ ನೀವು
ಹಾ ಮೂರು ವರ್ಷ ಲೈಬ್ರರಿದ ಫೋ ತಗೊಂತರಂತ ಫೋಟೋ ಕೊಡ್ರ ಅಂತ ಹೇಳ್ತರ ನಿಮ್ ಸಿಗ್ನೇಚರ್ ಕೇಳ್ತಾರ ನಿಮ್ ಫೋನ್ ನಂಬರ ಕೇಳ್ತಾರ ಇದೆಲ್ಲಾ ಮಾಡ್ಬೇಕು ಬಿಟ್ಟು ಹೋಗೋ ಮುಂದಡಿ ಅಂದ್ರೆ ಎಕ್ಸಾಮ್ ಹೋಗಿ ಮುಂದೆಡೆಗೆ ಕೊಟ್ಟ ಟು ಇದು ಮಾಡ್ಬೇಕು ಹ ರಿಟನ್ ಕ ತರ ಕೊಟ್ಬಿಡ್ಬೇಕು ಅಷ್ಟೇ ತಗೊಬಿಡು ಸುಮ್ನೆ ಅಕಮಟ್ ವೇಸ್ಟ್ ಮಾಡ್ತಿದ್ದಿ
ಸರ್ ಪರಿಚಯಲ ಇಲ್ಲಕ್ಕ ನನಗೆ
ಸರ್ ಹಂಗಲ್ಲ ಪರಿಚಯ ಮಾಡಬೇಕು. ಹಾ ನಾವು. ಪರಿಚಯ ಮಾಡ್ಕೋಬೇಕು, ಈಗ ಯಾರೇ ಆಗ್ಲಿ ಸಡನ್ ಆಗಿ ಪರಿಚಯ ಆಗ್ತಾರೆ, ನೀನನ್ನ ಜೊತೆ ಪರಿಚಯ ಮಾಡ್ಕೊಂಡಿದ್ದೇನೆ ನಾವ ಪರಿಚಯ ಮಾಡ್ಕೊಂಡ್ವಿಲ್ಲ. ಹಾಗೆ. ಸರ್ ನಾನ್ ಸೋಹಲ್ ಅನ್ ರೀ ಸರ್ ಸರ್ ನನ್ನ ಹತ್ರ ಟಕ್ಸ್ಟ್ ಬುಕ್ಸ್ ಇಲ್ಲ ರೀ ಸರ್, ಇದ್ರ ಬಗ್ಗೆ ಒಂದ್ಸಲ್ ಫೋಟೋ ಹೊಡ್ಕೊಂತನ್ರಿ ಸರ್ ಅಂತ ಹೇಳಿ. ಮ್ಯಾಲನ್ ಮ್ಯಾಲಿನ್ ಪೇಪರು ಮತ್ತೆ ಮ್ಯಾಲನ್ ಪೇಜು ಮತ್ತೆ ಒಂದ್ ಸ್ವಲ್ಪ ಟರ್ನ್ ಮಾಡೋ ಅದು ಯಾರು ಬರ್ದಾರ ಕವಿತೆ ಅದ ಯಾರ್ ಹ ಪ್ರಚಲಿತರು ಬ ಹದಿರೋರು ಅಂತಿ ಹಾಕಿರ್ತಾರಲ್ಲ. ಅದ್ರದ್ದಂದು ಫೋ ತಗೋಬೇಕು ಫೋಟೋ ತಕೊಂಡ್ ಲೈಬ್ರರಿಗ್ ಹೋಗಿ ಹುಡುಕು ಎಲ್ಲ ನ ಅದು ಬುಕ್ ಎಲ್ಲ ಐತಿ ಅಂತ ಅ ಕಲರ್ ಎಲ್ಲ ಗೊತ್ತಾಗುತ್ತಲ್ಲಾ. ಹುಡುಕು ಅಲ್ ಬುಕ್ಕಾ ಸಿಕ್ಬಿಡತ್ತ ಸರ್ ಇಥ ಇಂಥ ತರಿಸಸ್ತನ್ರಿ ಸರ್ ಬುಕ್ಕಾ ಸೊಪ್ಪಕಡ್ರಿ ಅಂತ. ವುಕ ಕೊಡಂಗಿಲ್ಲ ಸಾರನು ಬಾಳ್ ಬರಕದಾರ ಕೊಡಂಗಿಲ್ಲ. ಸರ್ಸು ರವೆಸ್ಟ್ ಮಾಡಿದ್ರೆ ಕೊಡ್ ತರ್ ನೋಡು ನಾವುನು ಡಿಗ್ರಿ ಇದ್ದಾಗ ಇಲ್ಲ ಇಲ್ಲ ನಾನ್- ಡಿಗ್ರಿ ಇದ್ದಾಗ ಮೇಡಮ್ ಕೊಡ್ತಿರ್ಲಿ. ಲ್ಲ ನಾವ್ ಹೇಳಿದ್ರೆ ಕೊಟ್ಟಿಲ್ಲ ಅವರು ಮೇಡಮ್ ಸೀನಿಯರ್ ನಮ ನಮ್ಗೆ ಕೊಟ್ಟಿಲ್ಲ ಅವ್ರ ಟ ಎಷ್ಟ ಒಬ್ರು ಮೇಡ್ ಇದ್ರು ನ ಅ ಮೇಡಮ್ ಅಂತ ಆ ಮೇಡಮ್ ನಮ್ಗೆ ಕೊಟ್ಟಿಲ್ಲ ಒಂದಿನ ನಮ್ಗೆ ಅದಕ್ಕೋ ಒಂದಿನ ನಾವ್ ಚನ್ನಾಗ್ ಮಾತಾಡ್ತಿವಿ, ಚೆನ್ನಾಗ ಎಲ್ಲಾ ಅಸೈನ್ಮೆಂಟ್ ಎಲ್ಲಾ ಕೊ ಹೇತತಿವ ಅಂತ ಹೇಳಿ ಅದು ಬುಕ್ಕ ನಮಗ್ ಕೊಟ್ಟಿದ್ರು ಇಡ್ಕೋರಿ ಒನ್ ಸ್ವಲ್ಪ ಅಂತೇಳಿ ಅವಾಗ ನಾವು ಪಟ್ಕನೆ ಫೋಟೋ ಹೊಡ್ಕೊಂಡ್ವಿ ಫೋಟೋ ಹೊಡ್ಕೊಂಡು ಲೈಬ್ರರಿಗ್ ಹೋಗಿ. ಹ್ಮ್ ಹಿಂಗದರ ಕೊಡಂಗಿಲ್ಲ ಅಂದ್ರೆ ಈ ಸಡನ್ ಆಗ ಅವ್ರತ್ರ ಟೆಸ್ಟ್ ಬುಕ್ ಇರ್ತಾವಿಲ್ಲ ಈಗ ಅದೆ ಟೆಸ್ಟ್ದದು ಸಾ ನಮ್ ಇತ್ರ ಪ್ಪಾ ಅಂತಂದ್ರೆ ನಾವೇ ನಮ್ ಅವ್ರಗಿಂತ ಮುಂಚೆ ನಾವೇ ಎಲ್ಲಾ ಓದಿ ಸ್ಟಡಿ ಮಾಡ್ಕೊಂಡ್ ಬಿಟ್ಟಿರ್ತೀವಿಲ್ಲಾ
ಹೌದೌದು.
ಅದು ಹ ಅದು ಅವ್ರ ಅವ್ರ ನಡೆ ನೆಗೆಟಿವ್ ಸಿಕ್ಬಿತ್ತೆಮ ಪಾಸಟಿವ್ ನಂಬಲ್ಲಿ ಇರು ತ್ತಲ್ಲಾ ಹಂಗಾಗಿ ಕೊಡಂಗಿಲ್ಲ ಅವರು ಒಬ್ರೊಬ್ರು ಸರ್ ತಗೋರಿ ಈ ಬುಕ್ ಲೈಬ್ರರಿಗ ಇರ್ತದ ನೋಡಿ. ತಗೋರಿ ಇಪ್ಪಂದ್ರ ಲೈಬ್ರರಿ ಸಿಗಂಗ ಇಲ್ಲ ಹಸುಪುರ್ ಶಾಪುರಲ್ಲಿ ಹೋಗಿ ತಗೋರಿ ಏಂತ. ತ್ತ್ ಆತರ ಒಬ್ರೊಬ್ಬರು ರೊಕ್ಕ ಕೊಟ್ ನನಗ ನಾನೇ ಬುಕ್ ತರ್ಸ್ಕೊಡ್ತೀನಿ ಅಂತ ಹೇಳ್ತಾರ ಹಿಂಗೆಲ್ಲಾ ಹೇಳ್ತಾರ.
ಹ್ಮ ಅಕ.
ನೀವೆ ಹೋಗಿ ತಗೊಂಬರ್
ಹ ಎಲ್ಲ ರಿಕ್ವೆಸ್ಟ್ ಮಾಡಿ ನಾನೇ ಐದು ಸಾವಿರ ರೂಪಾಯಿಲ್ಲ ತಗೊಂದ್ಬಿಡ್ತೀನಕ.
ಹಾ ತಗೋ ಇಲ್ಲಪ್ಪಾ ಅಂದ್ರೆ ಲಾಸ್ಟ್ ಎಕ್ ಮೈಕ್ರೋ ಜರಕ್ಸ್ ಇರ್ತವ ಅಲ್ಲಿ ತೊಗೊಳಕ್
ಹಾ ಸ ಅಕ್ಕ ಒಂದ ಐದ ನಿಮಿಷ ಜಾಸ್ತಿನಾಕ ಸ್ ಪೊನ್ ಬಂದ ಹ